ಅ ಇಲ್ಲ ರೀ ನಿಮ ಅಣ್ಣ ಬಂದರೀ ಸಡನ್ ಆಗ ಅದು ಕಟ್ ಮಾಡ್ಬಿಟ್ಟೇರಿ ಅವ್ರ ಏನೋ ತಗೊಳಕ್ ಇಡಕ್ ಇಡ್ಕೊಳಕ್ ಬಂದಿದ್ದರಿ ತಗೋ ಅಂತ ಹೇಳಿ ಪಟಕನ ಕಟ್ ಮಾಡ್ಬಿಟ್ಟೇರಿ ನಾನು ಹಾ ರರಿ ಇದು ಹ ಎಲ್ಲಿ ಹೋಗಿಲ್ಲ ರೀ ಟೂರಿಗ್ರೀ
ಎಲ್ಲಾರಿೀ ಸರಿ ಟೂರ್ ಒಳಗ್ ಪರ್ಮಿಶನ್ ಕೊಡ್ತಾರ ಇಲ್ಲ ಗೊತ್ತಿಲ್ರಿ
ಇಲ್ಲ ರೀ ಸು್ ಫ್ಯಾಮಿಲಿ ಟೂರ್ ಅಲ್ಲಿ ಹೋಗಿಲ್ರಿ ಚಿಕ್ಕಮಗಳೂರು ಕೇರಳ ಹಂಗೆಲ್ಲ
ಟೈಮೇ ಸಿಲ್ಲ್ರರಿ ವೆೇಕೇಶನ್ ಮುಗಿದ್ರಾಗ ಸ್ಕೂಲ್ ಸ್ಟಾರ್ ಆಗಿಬಿಡ್ತಲ್ರಿ ಸುಮ್ ಒಂದ್ ದಿನ ಇಲ್ಲೇ ಲೋಕಲ್ ಬಿಜಾಪುರ ಮಂತ್ರಾಲಯದ ಇಸ್ಟ ಹೋಗ್ ಬಂದಿವಿ ಮುಗಿತ್ರಿ ಮತ್ತೆಲ್ಲಿ ಹೋಗಿಲ್
ನಾವ್ ಎಲ್ಲಿ ಹೋಗ್ಿಲ್ರೂ ಹೋಗ್ಬೇಕನ್ನ ಅದು ಯಾದ್ಗಿರ್ಗಾರ ಹೋತಿವಿ ಅಲ್ಲಿ ಅದ್ ಯಾವ್ದ ಪಾರ್ಕ್ ಇರುತ್ತಲ್ಲ ಅಲ್ಲಿನು ಹೋಗದಾಗಾರ ನಮ್ಮಹಣೆಬರಹಕ್ಕೆ ಬರಕ್
ಇ ಬೋನಾಲ್ ಪಕ್ಷಿಧಾಮ ಮಾಡ ಅಂದ್ರೆ ಒಂದ್ ಸರಿ ನಾನ ಇಲ್ಲೇದ್ಗಿರಿಂದಷ್ಟ ದಿನನಂತ ಒಂದ ದಿನ ನೋಡ್ಬರದು
ಏ್ ಚಲೋಯ್ತ್ ನೋಡ್ರಿ ಇಲ್ಲೇ ಪೇಟ ಅಮ್ಮಾಪುರ ದಾಟಿ
ಹ ಹೌದ್ರಿ
ನಮ್ ಭಾಳ್ ಚಲೋ ಆಯ್ತು ಅಂದ್ರ ಹಾ ಹೋಗೋಣ ಅಂತ ತಗೋರಿ ಚೆನ್ನಾಗತ್ರಿ ಅಂದ್ರೆ ಏನು ಸಿಗಲ್ಲ ಎಲ್ಲಾ ತಗೊಂಡ ಹೋಗ್ಬೇಕ್ರಿ ಹ್ಮ್ ಎಲ್ಲಾನು ಸ್ನ್ಯಾಕ್ಸ್ ಎಲ್ಲಾನು ತಗೊಂಡ್ ಹೋಗ್ಬೇಕ್ರಿ ಪೇಟಮ್ಮ ಪೂ ತೊಂಡ್ ದೊಡ್ಡಿ ಹೆಗೊಂದ್ ದೊಡ್ಡಿ ಒಳಗ್ ಹೋದ್ರಪ್ಪಾ ಅಂತಂದ್ರೆ ಇಲ್ಲಿಂದ ಹೆಡ್ನೈಡು ಒಂದ್ ನಲ್ವತ್ ನಿಮಿಷನ ಆಗಲ್ರಿ
ಹೌದ್ರಿ
ಚ ಆಗಲ್ಲ ನೋಡ್ರಿ
ಸರಿ ಯಾಕಾಗಲ್ಲ ಕೇಳ ಒಂದದಿ ನ ಹೋಗ್ ಬರ ಮಂತೆ
ಚಂದ ಐತ್ರಿ ಅಂದ್ರೆ ಎಲ್ಲಾನು ಬರೇ ಪಕ್ಷಿಗಳು ಇರ್ತಾವ್ರಿ ನೀರ್ ಐತ್ರಿ ಅಲ್ಲಿ ದೊಡ್ಡ ಒಂದ ನೀರ ಐತಿ ರಿ ಮತ್ತ ಕುಂದ್ರಾಗ ಜೋ ಕಾಲಿಗಳು ಅಂದ್ರ ಕುಂದ್ರಕ್ ಪ್ಲೇಸ್ ಐತರಿ ಅಷ್ಟೇ ಆಟಾಡ ಸಣ್ಣ ಸಣ್ಣ ಮಕ್ಳಿಗೆ ಆಟ ಆಡ ಹದಾವ್ರಿ
ಹಾ ರೀ ಇಲ್ಲಿ ನಮ ಅಲ್ಲಿ ಜೋಕಲ್ ಇದ್ದಂಗ ಗಾರ್ಡನ್ ಅದ ಅನಂಗ ಐತ್ರಿಲ್ಲಿ
ಯಾವ್ದದಕೂ ಸ್ಲ್ ಡಲ್ ಐತ್ರಿ ಇದು
ಹೌದ್ರಿ
ಹಿಂಗ ಮ್ಯಾಲ ಹಿಂಗ ಮ್ಯಾಲ ಎಬ್ಬಿಂಗು ಮ್ಯಾಲೋಗ ನಿಂದ್ರದು ಹಿಂಲ್ಲ ಪೂರಾ ನೀರೆಲ್ಲ ಕಾಣತತ್ರಿ ಮ್ಯಾಲೋಗಿ ನಿಂದ್ರದ ಐತ್ರಿ
ನೀವು್ ಹೋಗಿರ
ನಾ ಹೋಗಿನಿ ಒಂದ್ ಹತ್ ಹೆಡ್ನೈಡು ಇಪ್ಪಸ್ ಮ್ಯಾಲ ಹೋಗಿನಿ ನೋಡ್ರಿ
ಹೌದ್ರಿ
ಸರಿ ಹೋಗೇನೀರಿ ಚಂದ ಐತ್ರಿ ಪ್ಲೇಸ್ ಅಂದ್ರೆ ಆ ಶಬ್ದನೇ ಇಲ್ಲ ಚಂದ ಐ ಅಲ್ಲಿ ಬಂಬು ಗಿಡ ಇರುತ್ತೆ ಐತ್ರಿ ಜಗ್ಗಿ ಬಂಬು ಗಿಡ ಹಾಕ್ಯಾರೀ ಅಲ್ಲಿ ಹೂವುಗಳು ಹಾಕ್ಯಾರ ಚಂದ್ ಹಾಕ್ಯಾರಿ ಎಂಟ್ರೆನ್ಸ್ ಚಂದ್ ಮಾಡ್ಯ ರೀವ ಮೊದ್ಲ ಇದಿದಿಲ್ರಿ ಎಂಟ್ರೆನ್ಸ್ ಇವಾಗ ಚಂದ ಮಾಡ್ಯಾರ್ರೀ ಒಳಗೆಲ್ಲ ಪಕ್ಷಿ ಪಕ್ಷಿ ಧಾಮ ಪಕ್ಷಿಧಾಮ ಅಂತ ಹೇಳಿ ಬರ್ದಾರ್ರಿ ಎಲ್ಲಾ ಪಕ್ಷಿಗಳು ಬರ್ತಾವ್ರಿ ಇಲ್ಲಿ ಚಂದ ಐತ್ರಿ ಕುಂದ್ರಕ್ ಎಲ್ಲಾ ಪ್ಲೇಸ್ ಅಂದ್ರೆ
ಸರಿ ಹೋಗ್ ಬರ್ಬೇಕೇ್ರೀ ಯಾಕಂದ್ರೆ ಅವ್ ಬಂದ ಇಷ್ಟು ನಾಲ್ಕ ೈದು ವರ್ಷ ಆಯತಂದ್ರೆ ಇಲ್ಲೇ ರ ನ್ ಸಮೀಪರಂತ ಪ್ಲೇಸ್ ನೋಡೋಾಗಲ್ಲೇ ಇದ್ರಿ
ಹ ಅದೊಂದ್ರೆ ಜಾಕ್ವೆಲ್ ಬಿಟ್ರೆ ಮತ್ ಯಾವ್ದ ಇಲ್ಲ ನ ಮನೆವರ್ಕ ಈಗದು ಜಾಕ್ವೆಲ್ ನು ಕಮ್ಮಿ ಅಮ್ಮ ಕಮ್ಮಿ ಆಗ್ಬಿಟ್ಟೈತಿ
ಹೌದ್ರಿ ಅದೇ ಅದು ಡೆವಲಪ್ಮೆಂಟ್ ಮಾಡಿಲ್ರಿ ಅದಿನ ಎಲ್ಲ ಬಂದ ಹ ಚಂದ್ರ ಮನ್ಸೂನ್ ಕೊೂಡಲ್ರಿ ಅದನ್ ಕಿತ್ತದು ಅರೆ
ಹಾ ಇನ್ನ ಒಂದ ಏನ ಇನ್ನ ಒಂದ್ ಏನಂತಂದ್ರೆ ಅಲ್ಲಿ ಎಲ್ಲಾದ್ೂ ಮಕ್ಳಿಗೆ ಎಲ್ಲಾನು ಆಟಾಡ್ಸವು ಎಲ್ಲಾನು ಇಟ್ಟಪ್ಪಾ ಅಂತಂದ್ರೆ ಅಲ್ಲೊಂದು ಟಕನ್ ಅಂತಟ್ಟ ಅಮೌಂಟ್ ಕೊಟ್ಟ ಒಬ್ಬ್ರಿಗೆ ಐದು ರೂಪಾಯಿ ಒಬ್ಬ್ರಿಗೆ ಹತ್ತು ರೂಪಾಯಿ ಅಂತ ಮಾಡ್ರಾರೆ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಸಿಸ್ಟಮೆಟಿಕ್ ಅಲ್ಲೇ ಒಂದ್ಂಗಡಿ ಸ್ನಾಾಕ್ಸ್ ಸ ಎಲ್ಲ ಐಟ್ ರೂಪಾಯಿ ಎಷ್ಟು ಆಕ್ತದ್ರೆ ಅಲ್ಲಿ
ಹೌದ್ರಿ
ಏನು ಮಾಡಲ್ಲ್ರೀ
ಏನು ಮಾಡಲ್ರಿ ಅ ಸುಮ್ ಫ್ರೀ ಅದನಾನ ಎಲ್ರುೂ ಹೋಗ್ಬೇಕು ಯಕಬೇಟ್ಟಿ ಹಂಗ ಮಾಡ್ಕ್ಂದ್ರೆ ಅಲ್ಲ ಎಲ್ಲಾ ತಿಂದು ಚಿಪ್ಸ್ ವಿಿಪ್ಸ್ ಎಲ್ಲ ತಿಂದು ಅಲೆ ಬಿಟ್ರಗ ಬರ್ತಾರಿ
ಹಾ ಮತ್ತ ಅವ್ರ ಮತ್ತೆ ಸ್ವಚ್ ಮಾಡ್ತಾರ್ರೀ ಮತ್ತೆ ಸ್ವಚ್ ಮಾಡ್ತಾರ ಅದೇ ಸ್ವಲ್ಪ ಾ ಕರೆಕ್ಟ್ ಸಿ ಕ್ಯಾಮರಾ ಅದೆಲ್ಲ ಇಟ್ಟ ಕರೆಕ್ಟ್
ಇಲ್ಲ ಮಾಡ್ತಿರ್ಬೋದಂತ ಅನ್ಸರಿ ಗೇಟ್ ಅದ ಎಲ್ಲಾ ಅದಾರಿರಿ ಹಿಂಗ್ ರೋಡ್ ಅದಾರಿೀಂ ಬಂದ್ರ ಮ್ಯಾಲಿಂದ ನೀರಿಂದ ಇದದು ಅದ ರೀ ಮತ್ತೆ ಚಲೋ ಅದ ರೀ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ್ರಿ ನನ್ ನೋಡಕ್ ಹೋಗಿದ್ದು ಕೆ ಇ ಇಷ್ಟೆಲ್ಲ ೇ ಇದುಂಪ ಅದಲ್ಲ ಕೆಂಂಬಾವಿ ಅಂತ ನಮ್ ಕಡೆ ಆ ತರನು ಸಿಿಂದಗಲ್ಲಂದ್ರುನು ಅಂತದ ಪಾರ್ಕ್ ಅದ ಏನು ಇಲಲ್ರಿ ಇದು ನೋಡಕ್ ಸಣ್ಣದೇವ ಅಂದ್ರರು ಇಷ್ಟ ಎಲ್ಲ ಅವಾರ ಅನ್ಕೊಂಡಿದೇನ್ ರೀ
ಹ್ಮ ಹ್ಮ ಹೌದ್ ನೋಡ್ರಿ ಹ್ಮ್ ಹ್ಮ್ ಮಾತ್ರಿ ಮಾತ್ರಿ ಮೇಡಮ್ ರೀ
ಮತ್ತೆ ನೋಡ್ರಿ ಬೇಡವ್ರರಿ
ಹಾ ಮತ್ತೇಏನಿಲ್ಲಲ್ಲರರಿ ನೋಡಮ್ರೀ ಅದ್ಗಿರ್ಗೊ್ ಹೋಗ್ ಬರ್ತನ್ರರಿ ಹದ್ನೇ ತಾರೀಕು
ಅಾ ನಿಮಗ ೋನ್ ಮಾಡಾರ ನಮ್ ನ್ಫೋನ್ ಹಾಿಿಲ್ಲ ನೋಡ್ರ ಅವ್ ಮಾಡಿ
ಇಲ್ಲ ರೀ ನನ್ಗ ಅವ್ರ ಏನಂತಂದ್ರ ಅನ ಫೋನ್ ಹಚ್ಚಿದ ತಿರಿ ಅವರು ನಾನ್ ಏನಂತ ಅಂದೆ ನಾನ್ ಜಾಸ್ತಿ ಎತ್ಪಿಕ್ ಮಾಡ್ಲಿಲ್ಲ ರೀ ಯ ಅನ್ನೊಂದ ನಂಬರ್ ಅದ ಅಂತ ಹೇಳಿ ನನ್ ಯಾರಿಗ ಪಿಕ್ ಮಾಡ್ಲಿಲ್ಲ ರೀ
ಹಾ ರೀ
ಪಿಕ್ಕೆ ಮಾಡಿಲ್ಲ ಮತ್ತತ್ ಪದೇ ಪದೇ ಕಾಲ್ ಮಾಡಿದಾರ ಅವರು ಮತ್ತೆ ಇದು ಏನೋ ಯಾವವುದೋ ಕಾಲ್ಗಿರ್ಬೋದು ಬಿಡು ಕಂಪನಿಿನಲ್ಲ ಅಂತ ಹೇಳಿ ನಾನ್ ಮತ್ತೆ ಎತ್ತಿದ್ದೀರಿ ಫೋನ್ ಎತ್ತ ತಕ್ಷಣನೇ ಇಲ್ಲ ನಾವು ಯಾದಗಿರಿಯಿಂದ ಮಾತಾಡ್ತಾ ಇದ್ದದು ರೋಗ ಅದು ಬರ್ರಿ ಅಂತಂದಿರಿ ಹ ಸಡನ್ ನಿಮ್ಗೂ ಹಚ್ಬೋದ್ರಿ ಮತ್ತೆ ಶಿವ ಸರ್ ಆಧಾರ್ ಕಾರ್ಡ್ ಅವೆಲ್ಲಾ ಫೋನ್ ಹಾ ಚ್ಚರಿ ಹಾಕ್ರಿ ಅಂತ ಅಂದಾರಿ ಏನ್ ಮಾಡ್ತ ಗೊತ್ತಾಗ್ತಿಲ್ಲ ರೀ ಏನ್ ಎದರ ಸಮಬಧನ್ ಕರಕತ್ತಾರ ಏನ್ ಮಾಡಗತ್ತತಾರಏನೋ ಗೊತ್ತ
ಯಾಕಂದ್ರ ಮೊದ್ಲ ಇದ್ದವ್ ಹಾ ನೀವ್ ಹೋಗ್ ಬರರಿ ಮೊದ್ ಇದವ್ ಟೀಚರ್ಸ್ ಕೊಣ ತಗ್ದಾರಿ ಇವ್ರು ಯಾರು ಅಂಜಲಿ ಭಾಗ್ಯ ಒಂದಿಷ್ಟ ಮಂದಿನ್ ತಗ್ದಾರಿ ಅವ್ರ ೇನ ಒಲ್ಂದಿರ್ಬೇಕೇನೋ ತಗಾರ ಮತ್ತ ಇನ್ನೊಬ್್ರೂ ಹೊಸಾಗಿ ಆ್ಯಡ್ ಮಾಡ್ಯಾರ ಇದದರ ಬರುಪ್ನ ನೋಡಿರಿಲ್ರಿ ಹಾ ಒಂದಷ್ಟ ಮಂದಿ ಲೆಫ್ಟ್ ಮಾಡಿ ಒಂದಷ್ಟ ಮಂದಿ ನಾ ಬರ್ನ ಎರಡ್ ಮಾಡ ಮತ್ತ ಯಾರೋ ಈಗ ಹೊಸಾಗಿ ಬಂದವ ಮತ್ತ ನಿಮ್ದು ನಿಮ್ ಪ್ಲೇಸ್ ಇವರ ಇದ್ರಲ್ಲ ವಿದ ವಿದ್ಯೀ ಅವರು ವಿದ್ಯಾರ್ ಹ ಬಿಟ್ಟ ಆದ್ಮೇಲೆ ಮತ್ ನಿಮನ್ ಅಪಾಯಂಟ್ಮೆಂಟ್ ಮಾಡಕೋಕ್ ಸಲ ಮತ ಏನ್ರ ಆಧಾರ್ ಕಾರ್ಡ್ ಅದು ಅಪ್ಡೇಟ್ ಕೇಳತಾರ ಏನ್ರಿೀ. ಅದೇ ಆಗತ್ ಕೇಿಬೇಕ್ರೀ ನಿಮ್ಗೆ.
ಅಯ್ಯ ಅಂದ್ರ ನಾವ ಹಬ್ಬಕ್ಕೆ ಹೋಗ್ಬೇಕೇಏನ್ರೀ.
ಅಲ್ಲ ಕೇಳ ನ ನಂಗ್ ಫೋನ್ ಮಾಡಿದ್ರ ನನ ಬರ್ತೀಿ ಬಿಟ್ಟ ಹೆಂಗೇನಿಲ್ಲ.
ಅಯ್ಯೋ ನಾ ಒಬ್ಬೇಕು ಅದನ ನಿಮ್ ಮೊದ್ಲೆ ಅಷ್ಟು ದೂರ ರೀ ಜರ್ನಿ. ್ ಯಾರಾದರು ಒಬ್ಬ ಇದ್ರಪ್ಪ ಅಂದ್ರ ಒಂದ
ಎಲ್ಲ ಡಾಕ್ಯುೆಂಟ್ಸ್ ಬೇಕತ್ತು ್ರ ಫೋಾಗ ಹಾಬ ಬಿಡ್ರಿ ಮತ್ತೇನ್ ಬರ
ಇಲ್ಲ ರೀ ಇಲ್ಲ ಬರ್ಬೇಕು ನೀವು ನೈನ್ ಫಾರ್ಟಿ ಫೈವ್ಗೆ ಬರ್ಬೇಕು ಅಂತ ಅಂದ್ರೀ ಅವ್ರ.
ರ್ ಬರ್ಬೇಕಂತ ಯಾವ್ದ ರಿ ಬರ್ಬೇಕಂದ್ರೆ ಆತದೆ ತಾರಕೆಗ ರೀ
ಹಾ ಹತ್ತನೇ ತಾರೀಖ ರೀ. ನಿಮ್ಗೂ ಹಾಕ್ಬೋುದ ಮೇ ಬಿ ಫೋನ್ ಹಚ್ಚಿತ್ರಿ ನನ್ಗ ಒಂದ್ ಸ್ವಲ್ ಕಾಲ್ ಮಾಡ್ರಿ.
ಹ್ಮ ಮಾಡ್ತನ್ ರೀ ಯಾಕಂದ್ರ ನಾನ್ಂತ್ರ ಒಬ್ಬಕೆ ಹೋಗಲ್ರರಿ. ನೀವ್ ಬಂದ್ರ ನಿಮ್ ಜೊತೆಗೆ ಹೋಗೋದ.
ಅದೇರಿ ಎಲ್ಲಿನ್ ಕಿರಿಕಿರಿ ಇರಿಪ್ಪ ಹಾ ಒಬ್ಬಿಕ್ಕಿನ್ನ ದೂರ ಆಗತ್ರಿ ಅದ್ರ ಬಸ್ಸಿಗೆಲ್ಲ ಲ್ಲಾ ಒಬ್ಳೆ ಆಗ್ತೀನಲ್ಲಾ ದೂರ ಆಗತ್ತಲ್ಲಾ. ನೀವಿದ್ರೆ ಎಲ್ಲರ ಆ ತ್ ಹೋಗಂತೇತಾರೆ ಮತ್ ಒಬ್ಬಿಕ್ಕಿನ್ಾದ್ರಪ್ಪ ಅಂದ್ರೆ ಮತ್ ನೀವ್ ಅ್ಣ ಕರ್ಕೊಂಡ್ ಹೋಗ್ಬೇಕಾಗತ್ರಿ
ಹೌದ್ರಿ
ಹಂಗೇ ಮಾಡ್ಬೇ್ರೀ ಮತ್ ನೀವ್ ಬರ್ಲಿಲ್ಲ ಅಂದ್ರ ಅವ್ರನೇ ಸ್ವಪ್ ರಿಕ್ವೆಸ್ಟ್ ಮಾಡ್ಕೊಬೇಕ್ರಿ
ಂದ್ರ ಹೇಳಿದನಂರಿ ನಿಮ್ಗೆ ಹಂಗ ಫೋನ್ ಮಾಡ್ಯಾರೋಗಬರ ಬರಿ ಅಂತಿದ್ರ ಹೋಗಬರ ಅಂತರಿ
ಹ್ಮ್ ಹಗೆ ಮಾಡ್ತೇನೆಂಟರಿ ಮತ್ರಿ ಇ ಇನ್ನ ಇನ್ನ ಎಲ್ಲಿ ಹೋಗಲ್ರಿ ಮನೇಲಿ ರೀ
ಹ ರೀ ಎಲ್ಲಿ ಹೋಗಲ್ ಲ್ ನೋಡ್ರಿ ಮನ್ಾಗ ಇರ್ೇನ್ೀ
ಅಂದ್ರೆ ಬರ್ರಿ ಇಲ್ಲೇ ಹಿಂದೆ ಇತ್ತಪ್ಪಾ ಅಂತಂದ್ರೆ ಈಕಡಿಂದ ನಾ್ ಮಾತಾಡ್ಕೊಂತ ಈಕಡೆ ಬರ್ರಿ
ಮಧ್ಯಾಹ್ನ ಅದ್ರಿ ಆಕಡೆ ರೋಡ್ ಅದ ಮಡ್ರರಿ ಬರ್ಕೊಂಡ ಬೈ ವಾಕ್ ಬರಂಗ್ರೀ
ಬೈ್ ವಾಕ್ರಿ ಬಟ್ಟಲ್ಲಿ ಜಂಪ್ ಮಾಡ್ಬೇಕ್ರ ಎಲ್ಲಿ ತೆಗ್ಗ ಐತ್ರಿ ಅಲ್ಲಿ ಅಲ್ಲಿ ಕಲ್ಗಳು ಇಟ್ಟಾರ ಹಿ ಜಂಪ್ ಮಾಡ್ಕೊ ಬರ್ಬೇಕ್ರಿ ಸ್ವಲ್ಪೇ ರರಿ
ಸರಿ ರೀ ನೋಡಣ ಟ್ರೈ ಮಾಡ್ತಿದ್ದ್ವ್ರೀ ಈವ್ಿಂಗ್ ಟೈಮ್ ಈಗ ವಾಕಿಂಗ್ ಅ ಬಂದ ಅಂದ್ರೆ ಬರ್ತೀನಂದ
ಹ್ಮ್ ಅಂದ್ರೆ ನೀವ್ ಏನಾದ್ೂ ಬರ್ತೀನ್ ಬೇಕಾದ್ರೆ ನೀವ್ ಅಲ್ಲಿ ತನ ಬರ್ರಿ ನಾನ್ ಅಲ್ಲಿ ತನ ಬರ್ತೀನ್ಿ ಬೇಕಾದ್ರೆ ಮಂದ ಈ ಕಡೆ ಕರ್ಕೊ್ ಬರ್ತೀನ್ಿ ಮತ್ ಮುಂದೆದಕ್ಕಾದ್ರೂ ಸಡನ್ ಆಗಿ ಹ ನಿಮ್ಮ ಮನ ನಾ ನೋಡಿದನ್್ರಿ ನೀವು ಈ ಕಡೆ ನೋಡಿದ್ರಪ್ಪಾ ಅಂದ್ರೆ ಗೊತ್ತಾಗುತ್ತೆ
ಗೊತ್ತಾಗತ್ೀ ಹಂಗೆ ಆಟಾ ಕಡೆ ಬಸ್ ಒಂದ್ ಕಡೆ ಬಂದಂದ್ರ ಬೈವಾಾಕರ್ ಹಂಗಾರ ಹೋಗ ಹೌದ್ರೀ ಸಮೀಪದಲ್ಲಿ ಬ
ಹ್ಮ್ ಸನೀಪ್ ಆಗತ್ರಿ ಅದಕ್ಕೆ ನೀವ್ ಈ ಕಡೆ ಬರಾಕತ್ತೇನ್ರಿ ಯಾರ ತಾರೀಕ್ ಬರ್ತೀ ಏನ ಅಂದ್ರೆ ನಲ್ಲಿ ತನ ತಗ್ಗ ಇದ್ರೆ ಅಲ್ಲಿ ತನ ಬರ್ತನನ್ಂರಿ
ಹ ಸರಿ ಆಯ್ತು ಹೇಳ್ರಿ ನಾ ಫೋನ್ ಮಾಡ್ತೇನ್ಿ ಬರಾಟನಗ್ರಗೆ ಹಾ ಇರ್ತೇನೆರಿೀ ನಾಗಗೆ
ಹ್ಮ ಅಂದ್ರೆ ಇನ್ನ ಟೀಚಿಂಗ್ ಮಾಡಕ್ ಹೋಗಲ್ಲಲ್ರಿ
ಇಲ್ರರಿ ನಾನ್ ಸುಮಾರಿಂದ ಹೋಗ್ತೇನ್ ರೀ ಮನೆ ಆಕ್ಚುಲಿ ಫ್ರೈಡ ದನ ಜಾಯ್ನ್ ಆಗೇನ್ೀ
ಹೌದ್ರಿ ಹೋಗಿದ್ದರಿ ಹ್ಮ್ ಅಂದ್ರೆ ಬಹಳ ಸಿಸ್ಟಮೆಟಿಕ್ ಆಗಿತ್ರಿ ಅಲ್ಲ ಎಲ್ಲಾ ಕ ಸ್ಕೂಲ್ ಎಲ್ಲಾ ಬಾಯ್ಸ್
ಹಾ ರೀ ಸಿಸ್ಟಮ್ಯಾಟಿಕ್ ಅದ್ರೆ ನಮ್ ಗರ್ಲ್ಸ್ ಕಂಪೇರ್ ಮಾಡಿದರಿ ಗರ್ಲ್ಸ್ ಲ್ಲ ಚಲೋ ಅದ ರೀ ಆದ್ರೆ ಇಲ್ಲೇಏನ ಎಜುಕನ್ ಅದ ಬಟ್ ಅಲ್ಲಿ ಹುಡುಗರು ಜಾಸ್ತಿ ಸ್ರಂತ ಇಲ್ಲ ರೀ ಇಲ್ಲಿ ನಂಬ ಅಲ್ಲಿ ಫೋರ್ ಹಂಡ್ರೆಡ್ ತನ ಹೇಳದ್ರ ಅಲ್ಲಿ ತ್ರೀ ತರ್ಟಿ ತ್ರೀ ಫರ್ಟಿ ದ ಅದು್ರ ಸ್ರಂತ್ ಕಮ್ಮಿರಿ ಬಾಯ್ಸ್ ಹದ್ರು ಬರೋದ ಇಲ್ರಿ ರಗ್ಯುಲರ್
ಹಾ ಬರೋದ ಇಲ್ಲ ಬಟ್ ಆ ಚಂದ್ ಐತ್ರಿ ಸಿಸ್ಟಮ್ಯಾಟಿಕ್ ಐತ್ ಎಲ್ಲೂ
ಚಲೋ ಅದ್ರಿ ಅಟ್ಮಾಸ್ಫಿಯರ್ ನಾನ್ ನೋಡ್ದನಲ್ ಜಾಯ್ನಿಂಗ್ ಆಗ್ಬೇಕ್ರೆ ಹೋದಾಗ ನೋಡೇ ವಾತಾವರಣ ಎಲ್ಲ ಚಲೋ ಅದ ಟೀಚರ್ ಸ್ಟಾಫ್ನು ಫುಲ್ ಅದೀ ಕ್ಲಾಸ್ ರೂಮ್ ಚೆನ್ನಾಗ ಅದಾವ್ರೀ ನಂಬ ಇ ಂತೀ ಬ್ಲಯಾಕ್ ಬೋರ್ಡ್ ಎ ಇದ್ರ ಅಲ್ಲಿ ವೈಟ್ ಬೋರ್ಡ್ ಮಾರ್ಕರ್ಗಳು ಅದ
ಚಲೋ ಆಯ್ತು ತಗೋರಿಿ ಚಲೋ ಆಯ್ತ್ ತಗೋರಿ ಹಂಗೆ ಮಾಡ್ಕ ನೋಡಂಗ್ರೆ ನಾನು ಬೇ ಲ ಇನ್ನ ಬಿಟ್ಟಿಲ್ಲ ಅೇನ್ ಅಲನ್ ಮು ಚಂದ ೇನ್ರಿ
ಕೇಳ್ಕೋತ್ ಇರ್ಬೇಕ್ರೀ ಅದು ಆನ್ಲೈನ್ ಬಿಡ್ತಾರಾರಿೀ ಅಂತತ್ರ ಅಂದ್ರ ಗೋರ್ಮೆಂಟ್ ಸೀಟ್ ಸೆಲೆಕ್ಷನ್ಗೋಸ್ಕರ ರೀ ಆನ್ಲೈನ್ ಬಿಟ್ರ ಹಾಕ್ಬೇಕ್ರಿ ನೀವು ಎಲ್ಲಿ ಗೋರ್ಮೆಟ್ ಕಾಲೇಜ್ಲ್ಲ ಹಾಕಿ ಫೀಸ್ನು ಕಮ್ಮಿ ಆಾತಿ
ಹೌದ್ರಿ ಎಲ್ಲಾದ್ರೂ ಇರೆಗ್ಯುಲರ್ ಏನಾದ್ರು ಐತಿನ್ ರಿ
ಹಾ ರೀ ಇಲ್ಲಿ ಶಾಪುರ್ ಅದನ್ರಿ ಸುರ್ಪುರ್ ಅದ ರೀ ಕೇಳ್ಕೋಬೇಕ್ರೀ ಮೇಡಮ್್ರೀ ನೀವ್ ಆನ್ಲೈನ್ೇ ಹೋದ್ರ ಅವ್ರಿ ಎಾ ಕಾಲೇಜ ಗಳು ಹೇಳ್ತಾರೀ ಇಲ್ಲಷ್ಟುಗಳು ಅಂದ್ರ ಓಪನ್ ಮಾಡ ನೋಡಿದಾಗ್ರೆ ಗೊತ್ತಾಗತ ಸರಿ ಎಲ್ಲೆಲ್ಲದಾವಂತತ್ ಹೇಳ್ರಿ
ಹಾ ಅಂದ್ರೆ ಇವಾಗೆಲ್ಲಾ ನಾನ ಒಬ್ಬ್ರ ಕೇಳ್ದರಿೀ ನನ್ ಫ್ರೆಂಡಗ್ರಿ ಅವ್ಳ ಏನಂತಂದ್ರ ಇಲ್ಲಾ ಫುಲ್ ಎಲ್ಲಾ ಅಪ್ಲಿಕೇಶನ್ ಎಲ್ಲಾ ಕ್ಲೋಸ್ ಆಗಿದಾವ ಅಂತ ಅಂದ್ರಿ ಅದ್ರ ಸಮಮ್ಮ ನಾನೇ ಸುಮ್ಮ ಅಪ್ಲಿಕೇಶನ್ ಕೇಳ್ಬಿಟ್ಟು ಇನ್ನ ಓಪನ್ ಇತ್ತಪ್ಪ ಅಂದ್ರೆ ಅಪ್ಲಿಕೇಶನ್ ಮುಗ್ದಿ ಅಂದ್ರುನು ಇ ಸೀಟ್ ಇ ಇತ್ತಪ್ಪಾ ಅಂದ್ರೆ ತಗೊಂತತಾರಲ್ರರಿ
ತಗೋತಾರೀ ಹೆಂಗೇನ ಇಿಲ್ಲರಿ
ನಡ್ರ ನಾ ನಡಿದ ಹೋಗಿ ಬರ್ತೀನ್ ರೀ ನಾನು
ಎಲ್ ಮಾಡ್ಬೇಕಂತ ಅನ್ಕೊಂಡೆ ಸರ್
ಎರಡು ಕೇಳ್ಬೇಕಂತ ನೋಡನ್ಿ ಶಾಪೂರ್ ಮೈಸೂರ್ಪುರೀ
ಹೌದ್ರಿ ನಿಮ್ಗೆಲ್ ಇಯರ್ ಆಗ್ತದ ಹೋಗಕಕ್ ಬರಕ್ ಯಾಕಂದ್ರೆ ಇಂಟರ್ನಲ್ ಎಕ್ಸಾಮ್ ಅಂತ ಬರ್ತವ್ರಿ ಎನ್ಯಲ್ ಎ್ ಸಮಾಮಂಧ ಬರ್ತಾವ ಲೆಸನ್ ಪ್ಲಾನ್ ಕೊಡದು ಅದು ಅಸೈನ್ಮೆಂಟ್ ಅದು ವರ್ಕ್ ಬಾಳ ಇರ್ತದ ರೀ ಹೋಗೋಕ ಬರಕ ನಿಮ್ಗೆ ಯಾವ್ದ್ ಕನ್ವಿನಿಯಂಟ್ ಆಗ್ತದ ಅದ್ ನೋಡ್ಕೊಂಡು ಅಲ್ ಮಾಡ್ರಿ
್ರ ಹೋಲಕ ರೀ ಮತ್ತೇ ನ್ ಮಾಡ್ಕ್ ಸು್ನೆ ಕುಂತಲ ಇದು ಆಗತ್ರಿ
ಸುಮ್ ಎಲ್ರು ಮತ್ತತ್ ಟೀಚಿಂಗ್ ಪಾರ್ಟ್ ಟೈಮ್ ಟೀಚಿಂಗ್ ಮಾಡಕ್ ಹೋಗ್ಬೋದ್ರಿ ಯಾಕಂದ್ರೆ ಈ ಮಿನಿಮಮ್ ಕ್ವಾಲಿಫ ನಂತರ ಬೇಕು
ಈಗ ಜಸ್ಟ್ ಬಿ ಎಡ್ ಹೇಳ್ತಾ ಇದ್ದಾರೀ ಹಾ ಇವಾಗ್ದು ನಾವ್ ವರ್ಕ್ ಮಾಡ್ತಾ ಇದೀವಲ್ೀ ಕಲಿಕಾದಲ್ಲಿ ಬಿ ಎಡ್ ಆಯ್ತೇನ ಅ ಂದ್ರೆ ಇಲ್ಲ ಬಿ ಎಸ್ ಸಿ ಅಂತಂದೆ ಬಿ ಎಸ್ ಸಿ ಆಗತ್ತಲ್ಲ ಸರಿ ತಗೋಂತೀವ ಅಂತೆ ಅದಕ್ ತಗೊಂಡರ್ಲಲ್ಲ ಅನ್ ತಗೊತಿದಿಲ್ಲ ಅವ್ರು ಬಿ ಎಸ್ಸ ಬಿ ಎ ಇತ್ತಪ್ಪಾ ಅಂದ್ರೆ
ನಿಮ್ದು ಬಿ ಎಸ್ ಸಿ ಆಗ್ಯದಲ್ರರಿ
ಬಿ ಎಸ್ ಸಿ ಆಗೈತ್ ರರಿ ಬಿ ಎಸ್ ಸಿ ಬಿ ಎಡ್ ಆಗಿ ಬಿ ಎಸ್ ಸಿ ಸಿಗೆ ಅಂತಂದ ಬಿ ಎಡ್ ಇಲ್ಲ ಡಿಪ್ಲೋಮಾ ಇಂಜಿನಿಯರಿಂಗ್ ಆಗೇ ಅಂತಂದೆ ಹಂಗಂಗ ಹಂಗ ಹಂಗ ಅಂದಿದ ಅವರು ಫೋನ್ ಹಚ್ಚ್ಯಾರ ಇಲ್ಲಾಂದ್ರೆ ಅಷ್ಟತಿದ್ದಲ್ರಿ ಸರ್ ಅವರು ಅಂದ್ರೆ ಇನ್ನ ಒಂದು ಅರ್ಧ ಅರ್ಧ ಟೀಚರ್ಸ್ ಯಾರ್ ರ್ಯಾಶ್ ಮಾತಾಡ್ತಾರ ಅಂತ ಎಲ್ಲರಿಗೂ ಕಿ ಕೊೋಟ್ ಮಾಡಾರಂತ್ರಿ ಅವ್ರ ಹೇಳ್ಬಿಟ್ಟಾರ ನನ್ ನನ್ ಅಂದ್ರೆ ನನ್ ಹಿಂಗೆಲ್ಲಾ ಮಾಡಿದ್ರ ಪ್ಪಾ ಅಂತಂದ್ರೆ ಕರೆಕ್ಟ್ ಆಗಿ ಮಾ ತಡ್ಬೇಕ್ರೀ ಯಾವದೇ ಆಗ್ಲಿನ
ಹೌದ್ರಿ ಮತ್ತೆ ಇವ್ರು ಶ್ವೇತಾಕ್ಕ ಕವಿತಾಕ್ಕ ಇವ್ರರು ಯಾರನು ತಗೊಂಡೇ ಇಲ್ರಿ ಸರಿ ಹ್ಮ್
ತರಿ ಮತ್ತೆ ಮಾಡ್ತೀನತ್ರಿ
ಸರಿ ಸರಿ
ಹ